ಏನಿಲ್ಲ ನೋಡ್ರಿ ಹೊರಗ್ ಬಂದ್ ಕುಂತಿದಿವಿ ಇಗ ತಣ್ಣಗ ಗಾಳಿ ಈ ಕಡೆ ಗ್ರೌಂಡಗೆ ಬಂದ್ ಕುಂತ ನೋಡ್ರಿ
ಮಳೆಗಳಿ ಬಂದಲ್ಲನ ಆಕಡೆಗೆ
ಇವತ್ತೇನ್ ಮಳಿಗೇಳಿ ಬಂದಿಲ್ಲ ನೋಡ್ರತ್
ನಮ್ಮ್ಊರ್ ಕಡೆ ಹೊಡಿ ಡಿ ಹೊಡಿತ್ ಮಾರಾಯಾ ಎರಡ್ ಮೂರ್ ದಿನ ಮಳಿಂದ ಇರೋ ಬರೊ ಮಣ್ಣೆಲ್ಲ ಕೊಚ್ಕೊಂಡ ಬಿಡ
ಇವತ್ತಲ್ಲ ಮೊನೇಂದ ಎರಡ್ ಮೂರ್ ದಿನ ಕಂಟಿನ್ಯೂ ಹತ್ತಿ ಬಿಟ್ಟಿತ್
ಹ್ಮ ಹಾ ಹಾ
ಎಟಿ ಮನೆ ಮಂದಿರ ಮರಮ ಗಿಮ ಒಟ್ಟು ಕೊಚ್ಕೊಂಡ ಹೋಗ್ಬಿಡದ
ಅಂತಪ್ಪರಿ ಬಂದಲ್ಲ ಮಳಿ
ಈಗ ಸಣ್ಣಾಗಲ್ಲ ಅದ್ರ ನಿನ್ನೆ ಅಂತ್ರ ಜಣಕೊಸ್ಕರ ಮಾಡ್ಕೊಬಿಟ್ಟರ
ಹೌದು ನಿನ್ನೆ ನಾನು ಎ ಹೋಗಿದ್ದು ಎಕ್ಸಾಮ್ ಬರಕ ಮಧ್ಯಾಹ್ನ ಸ್ಟಾರ್ಟ್ ಆಗಿತ್ ಮಳೆ
ನಲ್ಲ ಮಳೆಲ್ಲ ಬರ ಹೊರದ್ಬಿಡುತ್ತೆನ್ಐತಿ
ಹ ಹೌದು ಮಳಿ ಹಾ ಇದು ಆಯ್ತು ಮಳೆ
ಅದ ಈಗ ಆಸಿಡ ಈಗ ಗಾಳಿ ಮಳೆ ಕೂಡೆ ಮಿಕ್ಸ್ ಆಗಬಿಡ್ತಾವ ಚೆನ್ನಾಗಿಹಾಗಿರುತ್ತೆ
ಹ್ಮ್
ಹ್ಮ್ ಅವ್ರಾಗ ಪಾಪ ಅರ್ಧ
ಗಾಳಿ ಹಂಗೆ ಇತ್ತಲ್ಲ
ಹ ಗಾಳಿ ಹಾರಿಕೊಂಡು ಅ ಮದೆ ಮನೆಗ್ ಯಾರು ಇಲ್ಲ ಅಜ್ಜಿ ಒಂದೇ ಆದ
ಹಾ ಪಾಪ ಅಂತವರ್ ಮನೆಗೆ ಆಗ್ಬಾರ್ದು ನೋಡು
ಮಕ್ಕಳೆಲ್ಲಾ ದುಡಿಯೋಕೆ ಹೋಗಿಬಿಟ್ಟರ ಬೆಂಗಳೂರು ಕಡೆಗೆ
ಹ್ಮ್
ಪಾಪ ಮತ್ ಕಾರ್ಪಡ್
ಹ್ಮ್ ಮತ್ತ ಯಾರ ಯಾರ ಹಂಗೆ ಸಹಾಯ ಆಗ್ತಾರ ಹೊರಗಿದ್ರೆ
ಹ ಸಂಬಂಧಿಕರ ಆಗಲ್ಲಪ್ಪ ಸಂಬಂಧಿಕರು ಅದೇ ಮನೆ ಅಕ್ಕಪಕ್ಕದವರೇ ನೋಡಿ
ಹ್ಮ್
ಸಂಬಧಿಕರು ಆಪತ್ತುಬಂದವರು
ಹಂಗೆ ನೋಡಪ್ಪ ಸಂಬಂಧಿಕರೆಲ್ಲ ಒಂದೇ ಮುದಕಾಯಿ ಹಾಗಿಬಿಡ್ತದೆ
ಏನ್ ಮಾಡ್ತ
ತಿರ್ಗ ಹನ್ನೆರಡು ಗಂಟೆಗೆ ಮಳೆ ಸ್ಟಾರ್ಟ್ ಆದ್ರ ಏನ್ ಮಾಡ್ತಿ ಎಲ್ಲರರು ಮನೆ ಮಕ್ಕೊಂಡಿರ್ಬೇಕು
ಹ್ಮ್ ಹ್ಮ್
ಸಣ್ಣದೊಂದು ಮಗಳು ಹ್ಮ್
ಅಂತ ಟೈಮ್ನಾಗ ಹಂಗಯ್ತ ಅಂದ್ರ ಆಯ್ತು ಬಾಳ ಕಷ್ಟ ಆಯ್ತು
ಸಣ್ಣದ ಒಂದು ಮಗಳ ಬಟ್ ಹೋಗ್ಯಾರ ಅದನ್ನ ಅಡಿಗ್ ಮಾಡಿ ಕೊಡದ ಹಾ ಮತ್ತ ಅಡಗಿ ಮಾಡಕ್ ಬೇಕಲ್ಲ ಮುದುಕಿ ಕಾಲಿಲ್ಲ
ಹೌದಾ ಆ ಹುಡುಗಿ ಶಾಲಿಗೆ ಹೋತ್ತನ
ಹ್ಮ್ ಸಾಲಿಗೆ ಹೋಗತದಲ್ಲೇ ಇದರಗ ಸಾಲಿಗೆ ಹೋಗತದ ಬಂದು ಅಡಿ ಮಾಡ ಹೌ ಮಾಡ್ಕಿ ಕುಂದ್ರತ್ತ
ಆಯ್ತ್ ನೋಡಿಂಗ ಆಗಣ ಹುಡುಗಿಗೆ ಶಿಕ್ಷಣಕ್ಕೂ ಪ್ರಾಬ್ಲಮ ಈ ಕಡೆ ಆ ಮುದಕಿನು ಏನು ಮಾಡಕ್ಕ ಆಗಲ್ಲ
ನಮ್ಮ ಹಳ್ಳಿ ಅದ್ರ ಜೀವನನ ಅಷ್ಟ ಅಲ್ಲ
ಇನ್ನು ಇನ್ನು ಬಡತನ ಅನ್ನೋದು ಬಾಳ ದೊಡ್ಡ ಡೇಂಜರ್
ಮತ್ತೆ ನಡದ ಪ ಸಮಾಚಾರ
ಎಕ್ಸಾಮ್ ಮುಗಿಯನ ಏನ್ ಮಾಡ್ಬೇಕು ಅನ್ನೋದು ಗೊತ್ತಲ್ಲಗದ
ನಮ್ಮ ಮನ್ಯಾಗ ಇದ ನಮ್ಮಣ್ಣರ ಕೆಲ್ಸ ನೋಡ್ಯಾರ ಅಂತ ಯಾವ್ದ್ ಮಾಡ್ಬಬೇಕತ ಕನ್ಫ್ಯೂಸ್ ಆಗಕತ್ತದ ಅದಕ್ಕ ನಿನಗ್ ಕೇಳ್ಬೇಕು ಅಂತ ಫೋನ್ ಹಚ್ಚಿನಿ ನೋಡ್ ನಿನಗ
ಹೌದಾ ಏನ್ ನೋಡದಂತ ಕೆಲ್ಸ
ಇಲ್ಲಿ ಒಂದು ಎ ಸಿ ರಿಪೇರ್ ಮಾಡದ
ಹ ಹಾ
ಅದ ಒಂದು ತುಂಬದ್ ರಿಪೇರ್ ಮಾಡಿದ್ರೆ ಮಾಡದ ಅದ ಒಂದು ವೆಲ್ಡಿಂಗ್ ಶಾಪ್ದಾಗ
ವೆಲ್ಡಿಂಗ್ ಶಾಪ್
ವೆಲ್ಡಿಂಗ್ ಶಾಪ್ದಾಗ ಮತ್ತ ಮೋಟ್ರ ತುಂಬದ ಎಲೆಕ್ಟ್ರಿಕ್ ಒಂದಿಷ್ಟು ಕಾರ್ ಕಾರ್ಗ್ಯಾರೇಜ್ ಕಾರ್ ಗ್ಯಾರೇಜ್
ಹಾ ಹಾ
ಇಷ್ಟ ನೋಡ್ಯಾನಂತ ಯಾವದಕ್ ಹೋಗ್ಬೇಕಂತ ಬಾಳನೈತಿ ಗೊಂದಲದಾಗನಿ ಏನ್ ಮಾಡ್ಬೇಕ ಅಚ್ಚ ಯಾವದ್ ತಗೋಬೇಕನ್ನದ ಗೊತ್ತಾಗ್ಲಿಲ್ಲ ಅದಕ್ಕ ನಿನ್ಗ್ ಫೋನ್ ಹಚ್ಚಿದ್ ನೋಡಪ್ಪ
ನನ್ಗ ಅನ್ಸೋ ಮಟ್ಟಿಗೆ ಎ ಸಿ ಹೋಗು ಎ ಸಿ ಒಂದು
ಹ್ಮ್ ಕಾರ್ ಗ್ಯಾರೇಜ್ ಆದ್ರ ಅ ಲ್ಲ ಮುಂದವು ನಾ ಸ್ವಂತವಾಗಿ ಮಾಡ್ಕೇನ್ಗೆರಬೇಕು ಯಾಕಂದ್ರೆ ಸ್ವದ ಮಂದಿ ಬಲ್ಲೆ ಅದ್ರ ದುಡ್ಯಕ್ ಆಗಲ್ಲ ಚೆಂತನ
ಹ್ಮ್ ಹಂಗಂದ್ಯ
ಯಾಕಂದ್ರ ಸ್ವಂತವಾಗಿ ಹಾಕಂದ್ರ ಲಾಭಾದ್ರ ನಮಗ ಇರ್ತ್ತ ನಷ್ಟ ಆದ್ರ ನಮಗ ಇರ್ತ ಮುಂದ ಜೀವನ್ದಾಗ
ಹಂಗಂದ್ರ ಮೋಟ್ರ ತುಂಬುದ ಹಾಕ್ಬೇಕು ಎ ಸಿ ರಿಪೇರಿ ಅದನ್ ಮಾಡ್ಬೇಕ
ಮೋಟ್ರ ತುಂಬಾ ಬೇಸತ್ತಗಲ್ಲ ಅಂದ್ರ ಎಲ್ಡಿಂಗ ಶಾಪ್ ಬೇಡಂದೆ ಎಲೆಕ್ಟ್ರಿಕ್
ಇಲ್ಲ ಎಲೆಕ್ಟ್ರಿಕ್ ಇತ್ತ ಅಂದ್ರ ತಗೋ ವಲ್ಡಿಂಗ್ ಶಾಪ್ ಒಳಗೆ ಹೆಂಗ ಅಂದ್ರ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡ್ತಾವ
ನ ಯಾವ ತರ ಸಮಸ್ಯೆ ಆತವಾ
ಕಣ್ಣಿಗೆ ಸಿಕ್ಕಾಪಟ್ಟ ಎಫೆಕ್ಟ್ ಆಗಿಬಿಡ್ತದಾ
ಹೌದೋ ಮಾರಾಯ ಅವನ ಮೊದಲ ಕಣ್ಣಿನ ಮ್ಯಾಜಿಕ್ ಮಂಜ ನಾವು
ಹ್ಮ್ ಕಣ್ಣಿಗ್ ಎಫೆಕ್ಟ್ಸ್ ಎಲ್ಲಂದ ಇದು ಇಲ್ಲಾಂದ್ರೆ ಅದನ್ನು ಈಗ ಒಂದ್ ಎರಡ್ ವರ್ಷ ದುಡ್ದು ಎಕ್ಸ್ಪೀರಿಯನ್ಸ್ ಆಗಿ ಮುಂದೆ ಸ್ವಂತ ಬಿಸ್ನೆಸ್ ಮಾಡತ ಅಂದ್ರೆ ನಡೆಸ
ಹಂಗ ಹಳ್ಳಿ ಕಡೆ ನಡಿಬೇಕಕ್ ನೋಡ ಅಂತ ಮಾಡಂಗ ಇರಬೇಕು ಹಳ್ಳಿ ಕಡೆ ಮುಂದ ಜೀವನ್ದಾಗ ಏನಾದ್ರು ಉಪಯೋಗ ಆಗ್ಬಬೇಕು ಸರ್ ಲಾಭದಾಗಿ ಇರಬೇಕು
ಹ ಹಳ್ಳಿ ಕಡೆ ಅಂದ್ರೆ ಅದೇ ಮೋಟ್ರ ತುಂಬದು ವೆಲ್ಡಿಂಗ್ ಇ ಎರಡು ಆರಾಮ್ಸೆ ನಡೀತಾವ ಹಳ್ಳಿ ಕಡೆ
ಎತ ಬಂದ
ನಡಿತವೆ ಆರಾಮ್ ಮೋಟರ್ ತುಂಬೋದಂತರ ಬೆಸ್ಟ್ ಮೋಟರ್ ತುಂಬೋದಂತ ಚಲೋ ನೋಡ ಹಾ
ಹೌದಾ
ಹ್ಮ್ ಯಾಕಂದ್ರ ಈಗ ಅಲ್ಲಿ ನಮ ಫ್ರೆಂಡ್ ತಮ್ಮ ಹಬ್ಬದಾನ ಆದರೆ ಹೈಟ್ ಐಟ ಮುಗಿಸನ್ ಬಿಡುವ ಐಟ ಮುಗಿಸಕ ಸ್ಟಾರ್ಟ್ ಮಾಡಣ ಹ್ಮ್ ಒಂದೆರಡು ವರ್ಷ ಹೋಗಿದ್ನಂತೆ ಮೋಟ್ರರ್ ತುಂಬಾರಲ್ಲೇ
ಹ್ಮ್ ಹ್ಮ್
ಅವ್ನೇ ಕಲ್ತವಿ ಸ್ವಂತಾಕಾನ ಅವನೇ
ಎಷ್ಟ ಹಂಗದ್ ಲಾಭಕ್ ಅಂದಾಜ್
ಏನೋ ಒಂದು ಮೋಟ್ರ ಅದು ಬಾಯಿ ಮಿಯ ಗಿಡ ಮೋಟ್ರ ತುಂಬಾಕ್ಕೆ ತಗೋದ ಎರಡ್ ಸಾವಿರ ಹದ್ನೈದುನೂರು ಎರಡೂರ್ ಸಾವಿರ
ಹ್ಮ್ ಹ್ಮ್ ಹ್ಮ್ ಹ್ಮ್
ಅದೇನ್ ಮೋಟ್ರ ಅಷ್ಟೇ ಮತ್ತ ಒಂದ ಒಂದ್ ತಾಸ್ ಎರಡ್ ತಾಸ್ನಾಗ ರೆಡಿ ಮಾಡ್ಕೊಡ್ಬೋದು
ಹೌದ
ಹ್ಮ್ ಅದೆಲ್ಲ ಖರ್ಚದ ಹೋಗಿ ಆರಾಮ್ಸ ಸಾವಿರ ರೂಪಾಯಿ ಒಳಿತು ಒಂದ್ ಮೋಟ್ರ
ಹೌದನ್ನು
ಹ
ಇಲ್ಲಿ ನಮ್ಮೂರಾಗಿ ನ ಇತಾರಪ್ಪ ಮನ್ನೆ ಮನ್ನೆ ಬೆಳೆ ಅದು ಬಿಲ್ಡಿಂಗ್ ಮಾಡದ್ ಇಟ್ಟಾರ ನಮ್ ಕ್ಲಾಸ್ ಮಟ್ಟ ಹುಡುಗನ ಹಂಗೆ ದೊಡ್ಡ ಕಲೆಗಾರ ಅದ ನ ಚಿಪರಗತ್ರು ಮನ ಗಂಡ ಬುಡಸ್ತಾನ ಅಣ್ಣತ್ಂಬ್ರಿ ಇಬ್ಬರು ಕಲ್ತಾರ ಅವರು ತಿಂಗ್ಳಿಗ ಏನಿಲ್ಲ ಅಂದ್ರ ಅರವತ್ತರಿಂದ ಎಂಬತ್ ಸಾವಿರದ ಲಕ್ಷತನ ಉಳಸ್ತಾರ ನೋಡ
ಹೌದೌದು ಈಗ ಹೆಂಗಂದ್ರ ಅವರು ಕಬ್ಬಿಣ ಅಂಗಡಿಯ ಅವಿಗೆ ಹಚ್ಕೊಂಡಿರ್ತಾರ
ಅದ್ರಾಗ ಬರವ ಪೇಂಟಿಂಗ್ ಅ ಬಣ್ಣವಾಡ್ಯದ ಅನ್ಕಲ್ತ ನಮ್ ಸುತ್ತ ಮುತ್ತಾಳಾಗ ಎಲ್ಲಿ ಇಲ್ಲ ಅದು ಈ ಬಣ್ಣವಾಡದ ಯಾರ ಒಡೆಲ್ಲ ಅದೊಂದ ಕಲ್ದ ಬಿಡ್ರ ಬಾರಿ ಲಾಭದಾಗದರ್ ಬಿಡ ಅಂದ್ರಿ ಇಬ್ಬರು ಅಣ್ಣ ತಮ್ಮ ಮಾಡ್ತಾರ ಕೆಲ್ಸ ಅವರು
ಅದೇ ಏನಾರೂ ಒಂದ ಬಂದಾಗ ಕಲ್ತಿರ್ಬೇಕ ಕಲತ್ರೆ ಈಗ ಫೈಲ್ ಐತೆ
ಇನ್ನೊಂದ ಏನಂದ್ರೆ ಅದ್ರಾಗ ನಮ್ಮೂರ ಹದಿನಾರು ಬೋಲಾರದವಾ
ಹಾ
ನೋಡಾಕ ಅಷ್ಟ್ ಸಣ್ಣ ಹಳ್ಲಿದ್ರನ್ನು
ಹದಿನಾರುದಾವ
ಹದಿನಾರ ಬುಲಾರ ಅದ ನೋಡು ಮನಗೊಂದ ಬೋಲಾರ ಆಗ್ಬಿಟ್ಟದೆ
ಮತ್ತಗ ಜನಕ್ಕೆ ಏನ್ ಮಾಡ್ಬೇಕು ಏನ್ ಲ್ಲ ತೋಸಲಾಗದೆ ಹಾಗಾಗಿ ಎಲ್ಲ ಎಲ್ಲ ಬಿಸ್ನೆಸ್ ಮಾಡ್ಬೇಕ ಅನ್ನಸತ ಆಸಕ್ತಿಲ್ಲಿ
ಮಂದಿ ತಾಳಗೆ ಹೋಗಿ ನಮ್ಮ್ಂತರಿಗೆ ಗೊತ್ತಲ್ಲಪ್ಪ ನಮ್ದು ಉತ್ತರ ಕರ್ನಾಟಕ ಮಂದಿಗೆ ಎಷ್ಟು ಹದಿನೈದರಿಂದ ಇಪ್ಪತ್ತರಿಂದ ಇಪ್ಪತ್ತು ಸಾಲ ಕೊಡಬೇಕ
ಅ
ಮತ್ತ ಅ ಎಂಟು ಗಂಟೆ ಹತ್ತು ತಾಸ ಕೆಲ್ಸ ಮಾಡ್ಬೇಕು ಮತ್ತ್ ಯಾವಾಗ ಯಾವಾಗ ತಿನ್ಬೇಕು ಯಾವಾಗಲ್ಲ ನೋಡಬೇಕು ಅ ಒಂಬಾಡಿಗೆ ಅವರು ಕಟ್ಟ ಒಂದ್ ಐದ್ ಸಾವಿರ ಉಳ್ಬೇಕಾರ ರಗಡಪ್ಪಲ್ಲಿ
ಹಾ ಆರಂಸೆ ಐದು ಸಾವಿರ ಉಳಿಸಿ ಮನೆಗ್ ಕಳಸ್ಬೇಕು ನಮ್ಮದು ದೊಡ್ಡ
ಹ್ಮ ಹದ್ನೈದು ಹದ್ನಾರು ಹದಿನೆಂಲ್ ಸಲದೇ ವರ್ಷ ಸಾಲುವರ್ ಬರಿ ಇ ಸಾರ ದುಡತವ ನಮ್ಮ ಮನೆಗೆ ಮನ್ಷೆ ಗ ನಮ್ಮ್ ಮನೆಯರ್ ಹೆಂಗ ಅನ್ಸ್ಬಡ್ ಹೇಳ ಮಂತ
ಸುಮ್ಮದೇ ಊರಾಗಿದ್ದು ದಿನ ಕೂಲಿಗೆಹೋದ್ರು ಪರವಾಗಿಲ್ಲ ಇಪ್ಪ ಹದನೇ ಹದ್ೈದು ಇಪ್ಪತ್ ಸಾವಿರ ದುಡಿತಾನೆ ಆರಂಸೆ
ಹ್ಮ್ ಮತ್ತ ನಿಮ್ ಊರಾಗಿದ್ದ ಹಾತ್ ಹನ್ನೆರಡ್ ಸಾವರ ದುಡ್ರೆ ಮಾನುಷ್
ಆರಾಮ ಇರ್ತಾನ ಆರಾಮ ಇರ್ತನ್ ನೆಮದಿಗ ಇರ್ತಾನ ನಮ್ಮ ಮನಾಗ ತಾಯಿ ತಂದಿ ನೋಡ್ಕೊಂಡಂಗ ಆಗ್ತದ ಈ ಕಡೆ ಒಲ ಮನೆ ಕೆಲ್ಸನ ಹೋಗ್ತಾವ ಈಕಡೆ ದುಡ್ದಂಗ ಆಗ್ತದ
ಮತ್ತ ಅಲ್ಲಿ ಹೋಗ್ರೆ ಊರ್ಬಿಟ್ಟು ರ್ ಬುಕ್ ರ್ಗ ನೂರು ಮಾತ ಹಕು ನಮಗ ಆ ಕಡೆ ಈ ಕಡೆ ಊಟಕೆ ರೊಕ್ಕಾಗಲ್ಲ ರೋಮ್ ಬಡಿಗ್ಗೆ ಹೌದಾ ಅಲ್ಲ
ಅಲ್ಲಿ ಹೋದ್ ಅಂದ್ರ ಸುಮ್ ಕೆಲ್ಸ ಮಾಡ್ಲೇಬೇಕು ಏನು ನೆವ್ನ ಹೇಳಂಗಿಲ್ಲ
ಮಾಡೋಪ್ಪ
ಇಲ್ಲಾದ್ರೆ ಆಯ್ತು ಒಂದಿನ ಏನ ಕೆಲ್ಸ ಇತ್ತ ಬಿ ಬಿಟ್ರೆ ನಡತದೆ ಇಲ್ಲಿ ಊರಾಗ
ಬೇರೆಪ್ಪ ಅದಕ್ಕೆ
ಯಾರು ಇರಲ್ಲ
ನಮ್ಮ್ಣಾರ ಮಾಡಣಕತ್ತಾರ
ಮಾಡ ಮಾಡ ಏನಾರ ಒಂದ್ ಮಾಡ ೈದ ಈಗ ಆಗ್ಲಿಕ್ಂದ್ರರು ಒಂದ್ ವರ್ಷ ಬಿಟ್ಟ ಮ್ಯಾಗೆ ನೀನೆ ಇನ್ನೋಬ್ಬರಿಗೆ ಎಟ್ಟ್ ಇವತ್ತ್
ಹ್ಮು ಅದಿಕ್ಕೆ ನಮ್ಮ್ ಅಣ್ಣಂದು ಮಾಡಾಕ್ ಅವರ್ನ ಯಾಕ್ ಕಲ್ಕೋ ಗಾಡಿ ತರ್ಲಾ ಊರ್ ಊರ್ ತಿರ್ಗಯಾಡುದಕ್ ಅಕ್ಕನ ಕರಕೊಂಡು ದಿನ ಇವತ್ತ್ ಇಲ್ಲೇ ಅದಾರ ನಾಳಿ ಇಲ್ಲಿ ಇರ್ದ ಎಲ್ಲಿಲ್ಲಪ್ಪ ಸುಮ್ನೆ ನೋಡ್ ಎಷ್ಟ್ ಕಷ್ಟ ಪಡಾ ಚುನಾವಣಾ
ಹಾ
ಹರ್ಗ್ಯಾಡ್ಬ್ಯಾಡ ಹಂಗ್ ಆಯ್ತಾ ಹ್ಮು ಅದಕ್ಕೆ ಏನಾ ಎ ಊರು ನೋಡಾಪ್ ಇಷ್ಟು ಒಂದ್ ಹದನೈದ್ ಅದಾ ದೊಡ್ದುದ್ ಚಿಂತೆ ಇಲ್ಲ ತಿಂಗಳಿಗೆ ಇದನ್ನ ಕಲ್ಯಾವರ ಒಂದ ಆರ ತಿಂಗಳ ವರ್ಷ ಹೋದ್ರ ಚಿಂತೆ ಇಲ್ಲ ಇವಾಗ ಏನ್ ನನಗ ಟೈಮ್ ಆಗ ಹದಿನಾ, ಮೂರ್, ನಾಲ್ಕ ವರ್ಷ ಆರಾಮು
ಆರಾಮ್ಸೆ ನೀ ಆಯ್ತ ಈಗ ಆರಾಮ್ಸೆ ಕಲಿಬೋದು ಒಂದ್ ವರ್ಷನ್ಯಾವ್ ಫುಲ್ ಪರ್ಫೆಕ್ಟ್ ಆಗ್ತದೆ. ಒಂದ್ ವರ್ಷ ಆದ್ಮೇಲ್ ಬಂದ್ ಅಂಗಡಿ ಇಟ್ಟಿಕ್ಕೆ ಮತ್ತೊಂದ್ ವರ್ಷ ಹೋಗ್ತದ. ಆಕಡೆ ಯಾಡ್ ವರ್ಷನ್ಯಾಗ್ ಪೂರ್ ನಿನ್ನ ಮದುವಿ ನೀನ ರೊಕ್ಕ ಕಲೆಕ್ಟ್ ಮಾಡ್ತದೆ. ಹ್ಮು
ಹ್ಮು ಅಷ್ಟ್ ಮಾಡ್ಬೇಕಮ್ಮ ಇನ್ನ್ ನೋಡಪ್ಪ ನಾನ ಹೆಂಗ್ ಮಾಡ್ಲಿ.
ಇಲ್ಲ ನಮಗ ಈಗ ಅನ್ಸು ಮಟ್ಟಿಗಿ ಅದೇ ಮಾಡುದು ಬಾಳ್ ಬ್ಯಾಡಪಾ ಹ್ಮು ಅದೇ ಮಾಡ ಈಗ ಹೆಂಗ್ ಇದ್ರು ಒಂದ್ ವರ್ಷ ತಕ್ಕ ಆರಾಮ್ ತಂದ್
ಹ್ಮು
ಆಯ್ತು ಕಲ್ಲ್ ತಗೊಂಡ ಅಂಗಡಿ ಆರಾಮ್ಸಿ ಏನಾದ್ರು ಮಾಡ್ಬೋದ. ಸ್ವಂತ ನಮ್ಮ್ ಅಂಗಡಿಗ್ ನಾವೇ ಮಾಲೀಕರು ಇರ್ತೀವಿ ಯಾರ ಹೇಳೋರ್ ಇರುಲ್ಲ್ ಕೇಳೋರಲ್ಲ ಇರುಲ್ಲ್.
ಹ್ಮು ಹ್ಮು ಸುಮ್ಮ ಅದೇ ಮಾಡ್ತಾವೆ ಅಂತಂದ್ರೆ
ಸರಿ ಸರಿ ಹಂಗೆ ಮಾಡ್. ಅ ಮತ್ತೇ ಏನಾರ ಕೇಳದಿತ್ತಂದ್ರ ಹಚ್ಚು ಫೋನು ನಾನು ಹಸ್ತನ ಅವಾಗ್ ಅವಾಗ್ ಮಾತಾಡ ಮತ್ತ್.
ಊಟಾ ಆಗ್ಯದ ಅಂದ್ರ.
ಹಾ ಆಯ್ತಪ್ಪ ಆಯ್ತಾ
ಹ ಸರಿ ಇಲ್ಲ ಸರಿ
ಹ